ಹಲೋ
ಹೇಳೇಳ್ಸಲೇ ನೊ
ಹಾ ಹೇಳು ಮತ್ತೆ
ಮತ್ತೆ ಏನಿಲ್ಲ ಏನ್ ಬಗ್ಗೆ ಮಾಡ್ತಿರದು ಹಾ
ಇವಾಗ ಸುಮ ಯಾವಾಗ ಬರ್ತೀರಾ ಬೆಂಗ್ಳೂರಿಗೆ
ಹಲೋ ಹ
ಟ್ರಿಪ್ಪು ಟ್ರಿಪ್ಪು
ಹ
ಹಲೋ ಇವಾಗ ನೀನ್ ಕೇಳಸ್ಲಿ ಕೇಳಸ್ಲಿ ಬಿಳ ಹತ್ತು ನಿಮಿಷ ಮಾಡುಷ್ಟೇ ಹಲೋ
ಹಾ ಹೇಳು ಕೇಳ್ಸತ್ ಹೇಳು
ನಿಂಗ್ ಪೀ ಎಸ್ ಐ ಬಲ್ಸ ಆತ್ಮ ಸುಮನ ರರಾಮ
ಹ
ಹ ನಿಂದು ಒಳ್ಳೆ ಹಲೋ ಹ್ಮ್ ಮತ್ತೆ ಯಾವಾಗ ಬತ್ತರಿ ಬೆಂಗ್ಳೂರಿಗೆ
ಅಲ್ವಾ ಹ ಏನ್ರ ಬಗ್ಗೆ ಅಂದೆ
ಬೆಂಗ್ಳೂರಿಗೆ ಹೋಗಾಗ್ ಬರ್ತೀರ ಅಂದಷ್ಟ ಅದನ್ನ ಬೆಲ್ಲಕ್ ಮಾತಾಡ ಅಷ್ಟು ಯಾಕೆ ಇರ್ಚ
ನೆಕ್ಸ್ಟ್ ಅಮ್ಮಯ್ಯ ಯಾವಾಗ ಬರುತ್ತೋ ಅವಾಗ ಬರೋಣ ಅಂತ ಹ್ಮ್ ಇನ್ನೇನ್ ಸಮಾಚಾರ ಎಷ್ಟ್ ಗಂಟೆಗೆ ಹೋಗ್ತೀವಿ ನೀನು ಹ
ಒಂದು ಒಂದು ಒಂದು ಒಂದು ಒಂದ ಗಂಟಿಗೆ
ಒಂದ್ ಗಂಟೆಗ ಹ ಸ್ಕ್ರೀನ್ ಆಫ್ ಮಾಡ್ಕೊಂಡ್ ಮಾತಾಡ್ಬೋದ ಹಂಗೇ ಇರ್ಬೇಕ ಸ್ಕ್ರೀನು
ಯಾಕುವ ಅವಲ್ಲ ಟೆನ್ನ್ ಯಾಕ ಅವಲ್ಲ ಟೆನ್ಷನ್ ನಿನ್ ಯಾಕ ಅವೆಲ್ಲ ಸುಮ್ನೆ ನಂಗಗೆ ಇಟ್ಕೊಂಡ ಮಾತಾಡಕ್
ಹ್ಮ್ ನೀ ಗಾಳಿ ಕೇಳಸಿಲ್ಲ ಅಂದ್ರೆ ಅದಕ್ಕೆ ಅಷ್ಟೆ ಹ್ಮ್ ಇನ್ನೇನ್ ಸಮಾನ್ಚಾರ ಮಾಡಿದ್ದೆ ಶ ಹೇಗೆ
ನೇಮ್ ಅಲ್ಲಿ ಹೇಳ್ಬಾರ್ದು ಅಂತ ಹೇಳ್ತಾ ಇದೀನಿ ಅದ್ನ ಹೇಳ್ತಾರೆ ಮತ್ತೆ
ಹಾ ಸರಿ ಆಯ್ತು ಇನ್ನೇನು
ೇನಿಲ್ಲ
ಸರಿ ಮತ್ತೆ ನೀ ಏನಿಲ್ಲ ಹೇಳ್ಬೇಕು ನಿನ್ಗೆ ಸಮಾಚಾರ ಹೆಂಗೋ ಹೇಗೋ ಹೆಂಗ್ ಮಾಡ್ತಾ ಇದ್ಯಾ ವರ್ಕ್ ವರ್ಕ್ ಹೆಂಗ್ ಮಾಡ್ತಾ ಇದ್ಯಾ
ಮಾಡ್ತಾ ಇದ್ದನೀ ಮಾಡ್ತಾ ಯಿದಿನಿ
ಹ್ಮ ಅರ್ಥ ಆಗ್ತತೆ ಇಲ್ಲ ಅದ ಅವರು ಹೇಳದ ನಿನ್ಗೆ
ಅರ್ಥ ಆಗತ್
ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಯ ಹಂಗೆ ಕೆಲ್ಸದ ಬಗ್ಗೆ ಎಲ್ಲಾ ಹ್ಮ್ ಸರಿ ಮತ್ತ ಇನ್ನೇನು
ಮತ್ತೆ ಹೇಳ್ಬೇಕು
ಅಲ್ಲ ವರ್ಕ್ ಮಾಡಕ್ ತಗೊಂಡ ಹೋಗ್ಬೇಕ ಲ್ಯಾಪ್ಟಾಪ್ನ
ಹ್ಮ ಅದಿಲ್ಲಂದಲ್ಲ ಏನ ಅಲ್ಲಿ
ಹೌದೇನು ಹ್ಮ ಒಟ್ಟು ಎಲ್ಲಾ ಅರ್ಥ ಆಗುತ್ತಲ್ಲ ಹ್ಮ್ ಮತ್ತೆ ಇನ್ನೇ ಸಮಾಚಾರ
ಹ್ಮ ಹೇಳ್ಬೇಕು ಹೇಳ್ಬೇಕು ಯಾವ ಡ್ಯೂಟಿಗೆ ಹೋಗಿತ್ತು
ಹ್ಮ್ ಅದೇ ಬೆಂಗಳೂರು
ಅಂದ್ರೆ ಯಾವ್ದ ದುಡ್ ಅಲ್ಲ ಎಸ್ಟ ಗಂಟೆಗೆ ಬರುತ್ತೆ
ಹಾ ಏಳುವರೆಗೆ ಇಳಿಯೋದು ಇವಾಗ್ ಹೋಗಯ್ತ ಎಂಟು ಗಂಟೆಗೆ
ಹ್ಮ ತಿಂಗಳ್ಗೆ ಎಷ್ಟು ಗಂಟೆಗೆ ಕೊಡತಾರೆ
ಡ್ಯೂಟಿ
ಹ್ಮ್ ಇಲ್ಲಿ ಎಷ್ಟು ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬರೋದು
ಬೆಂಗಳೂರು ಆದೆ ಎರಡೂ ಗಂಟೆ ಕಾಲಗ್ ಬರ್ತತೆ ಮೂರ್ಗ ಎರಡು ಕಾಲ ಪ್ಲಾಟ್ಫಾರ್ಮ್ ಆಗ್ತತೆ ಎರಡುವರೆ ಮೂರು ಗಟಿ ಅಷ್ಟೆ ನೀನ ಸಿಕ್ಕಿಲ್ಲನು ಒಂದಿನ
ಹ್ಮ ಇಲ್ಲ ಮೂ ಸಲೆಗಳು ಸಿಕ್ತಾವೆ
ಒಂದಿನ ಹ್ಮ ಫೋನ್ ಮಾಡಿ ನೋಡಬೇಕು ಅಷ್ಟೇ ನೀನ್ ಅಲ್ಲಿಗ್ ಹೋಗಿ ಹೋಗ್ಬ ಬಸ್ಸಿಗೆ ನೀನು
ಹ್ಮ್
ಹೌದೇನು ಹ್ಮ್ ಸರಿ ಮತ್ತ ಇನ್ನೇ ಸಮಾಚಾರ ಇವತ್ತ ಹೆಂಗ ಕನಕ್ಟರ್ ತ್ತಾಗತೆ
ಹ್ಮ್ ಅದ ನೆಟ್ವರ್ಕ್ ಅದೇ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಸೇವ್ ಮಾಡಿಲ್ಲ ವೆರಿಫಿಕೇಶನ್ ಆಗೆ ಅನ್ಸರ್ ನಿ ನೀವು ಬಂದಿರುತ್ತ ನೋಡ ಆಮೇಲೆ ಟಾಸ್ಕ್ ಹ್ಮ್ ನಾನ್ ನಂಗೆ ಡಿಲೀಟ್ ಮಾಡಕ್ಕ ಶುರು ಮಾಡಿನಿ
ಎಲ್ಲಿ ಎಲ್ಲಿ ಬಂದ್ ಬಂದಿರುತ್ತ ಅದು
ಅಲ್ಲ ಮೇಲೆ ಟಾಸ್ಕ್ ಅಂತ ಬಂದಿರುತ್ತದೆ
ಹೌದಾ ಹ್ಮ್ ಸರಿ ಮತ್ತ ಇನ್ನೇನ್ ಸಮಾಚಾರ ಹೇಳ್ಬೇಕಪ್ಪಾ ನೀನ್ ಹಾ
ಬೆಂಗಳೂರಾಗ ಎಲ್ಲಿ ಹೋಗ್ತೀರಿ
ಯಾರ್ ನಾವ
ಹ್ಮ್
ಏನ್ನು ಶಾಪಿಂಗ್ ಮಾಡದು ಅಷ್ಟೆ ಹ್ಮ್ ಶಾಪಿಂಗು ಏನಾನ ಮಗು ಏನ ಶಾಪಿಂಗ್ ಮಾಡ್ ಕಂಬರ್ ಹ್ಮ್ ಹ್ಮ್ ಮತ್ತೆ ಹ್ಮ್ ಮಗುಗೆ ಶಾಪಿಂಗ್ ಮಾಡೋದು
ಎಲ್ಲಿ ಹೋಗಿದ್ದಿ ಎಷ್ಟು ಗಂಟೆಗೆ ಹೋಗಿದ್ದಿ
ಶರ್ಮ ಮ
ಅ
ಏಳುವರೆಗೂ ಹೋಯ್ತು ಹ್ಮ್ ಹ್ಮ್ ಏನು ಏನು ಇವತ್ತು ವಿಶೇಷ ನೋಡಿದ್ರುನು ಏನ್ ಹೇಲಿಲ್ ಪಾಪ
ಓ ಹಪಿಬರ್ಡ್
ಹ ನನೀಗ ಹ್ಮ್
ಹ್ಮ ಮಾಮಯ
ಹ್ಮ್ ಸರಿ ಮತ್ತ ಇನ್ನ್ ನ ಹ ಮಗಳು ಕೇಕ್ ಕೇಕ್ ಅಂತ ಬಡ್ಕೊಂತಡ ಅ ಏನ್ ಮಾಡಪಕ್ಕ ಗೊತಿಲ್ಲ ಬಂದ್ಮೇಲೆ
ಪೆಟ್ನಮ್
ಹ್ಮ್ ಕಟ್ ಮಾಡ್ಸ್ಬೇಕು ಹ ಐಕ್ ಸಿಗಲ್ಲಲ್ಲ ಹಾಫ್ ಕೆಜಿ ಒಂದ್ ಕೆಜಿ ಮೇಲೆ ಅಲ್ಲ ಅದಕ್ಕೆ ಬಂದ್ಮಲೆ ರೆಡಿ ಆಗ ಹೋಗಣ ಅಂತ ಹೇಳಿ ಹೋಗಿದಾಳೆ
ಹ್ಮ್
ಬಂದ್ಮೇಲೆ ಮೇಡಮ್ ಬರ್ಲಿ ಹ್ಮ್ ಹ್ಮನಪ್ಪಾ ನಿನ್ನೆ ಎಲ್ಲಾ ಲಂಚ್ ವಪರಾಮನ ಆಯತ್ ಮಗು ಹಲೋ
ತ್ತ
ಹಾಗಗೋ ವಾಪಸ್ ತಂದ ಇಲ ಅಂಚಲ್ಲ ನೀನು
ಯಾಕೆ
ಯಾಕೋ ಹೋ ಇಷ್ಟ ಆಗ್ಲಿಲ್ಲಂತೆ ಮಗುಗೆ ಹ ವಾಪಸ್ ತಂದಿದ ಹ್ಮ ಕ್ಲಾಸ್ ತಗೊಂಡಿದ್ನ ಅಲ್ವಾ
ಅದಕೇನು ಬೈದ ಹೋಡ್ದ
ಏ ಅಂತಾವೆಲ್ಲ ಸೀನ್ ಇಲ್ಲ ಬುಡು
ಹ್ಮ್ಮ್ಮೈ ಚಲ್ಲಲ್ಲಿ ಅವ್ರ ಅಜೈ
ಯಾರಿಲ್ಲವ ಹೋಗಿಲಲ್ಲ ಅವ ರೊಜಿ ಇರ್ಲಿಲ್ಲ ಅವ್ರ ಪಪ್ಪ ಅವರು ಡ್ಯಾಡಿ ಇರ್ಲಿಲ್ಲ ಯಾರು ಇರ ಓನ್ಲಿ ನನ್ನ
ಹ್ಮ್ ಹ್ಮ್ ಹ್ಮ್
ಯಾರು ಇರ್ಲಿಲ್ಲ ಅ್ ಹೊಡ್ದ ತಕ್ಷಣ ಒಳೇ ಊಟ ಮಾಡ್ತಾಳ ಇ ಅವ್ಳು ಬೆಂಡ್ ಆಗ್ತಾಳ ಹೊಡ್ದಂಗೆಲ್ಲ ಅವಳಗ್ ಏನಿದ್ರು ಹ್ಮ್ ಭಯದಲ್ಲಿ ಬೆಳೆಸ್ಕೋಬೇಕು
ಹ ಮುಂದಿನ ಹೊರ ಬತೀರಾ ಮುಂದಿನವರ ಗೊತ್ತರ
ಹ್ಮ ಮುಂದಿನ ವಾರ ಬರೋ ಅಂತ ಮತ್ತೆ ಅವ್ಳ ಬೇರೆ ಟ್ಯೂಷನ್ ಬೇರೆ ಐತಲ್ಲ ಟೆಸ್ಟ್ ಮಾಡ್ತಾರೆ ಸಂಡೆ ಸಂಡೇ ವಾರ ಸಂಡೆ ಟ್ಯೂಷನ್
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದ್ರಾಗೂ ಆರು ಗಂಟೆಯಿಂದ ಎಂಟುವರೆವರೆಗ ಅದಕ್ಕಿನ್ನ ಹೊಸ್ತಾಗ ಜಾಾಗಸಂಗ ಸನೆ ಇ ಹಾ ಹ್ಮ್ ಮತ್ತೆ ಬಾಳ ಮಂಕಿಳಾಗಗ್ಬಿಡಿದಾವ ಎಲ್ಲೆಲ್ಲಿ ತೆಗಿಯಾಕಿಲ್ಲ ನಿನ್ನೆ ನನ್ ಜಡೆ ಇಗ್ತೈತೆ ಅಲ್ಲಿ ಅಲ್ಲಗೆ ಹ ಜಲ್ಡಿಿ ತಕ್ಕೊಂಡು ಹಾ
ನೀ ಚಡ್ಲಿ ುಲ್ ಮುಚ್ಕೊಂಡ ುಲ್ ಮುಚ್ಕೊಂಡ ಯತ
ಹ್ಮ ವಾತಾವರಣ ಫುಲ್ ಮುಸ್ಕೊಂಡದ ಗಾಳಿ ಜೋರಾಗೈತೆ ಹ್ಮ್ ಮಂತ ಹೇಳ್ಬೇಕು ನೀನ ಸಮಾಚಾರ ಏನ್ ಮಾಡ್ತಾ ಇದಯಾ
ಹಟ್ಬ ಹ
ಹ್ಮ್
ಕತ್ರರ ನೀ ತಚ
ಹ ಹೌದೇನು ಹ್ಮ್ ಊಟ ಒಂದೇ ಸರಿ ಲಂಚ್ ಮಧ್ಯಾಹ್ನದ್ ಮಾಡ್ಕೊಂಡ್ ಹೋಗ್ತಯಾ
ಹ್ಮ್
ಹ್ಮ್ ಸರಿ ಮತ್ತೆ ಏನಿಲ್ಲಪ್ಪ ನೀನೇ ಹೇಳ್ಬೇಕು ನೀನು ಒಂದ್ ಮದ್ವೆ ಐ್ತೆ ಎಂಟಕ್ಕೆ ಇಲ್ಲೇ ಚ ಚಳಕರ್ ಎಂಟಕ್ಕೊಂದ್ ಮದ್ವೆ ಐತೆ ಹ್ಮ್ ಹೋಗ್ಬೇಕು ಮುಂದಿನ ವಾರ ಒಂದಿನವಾರಾ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ ಏನು ಅಷ್ಟ ಮತ್ತೆ ಏನಿಲ್ಲ
ಹೆಂಗಂಗ ಅವರ ಅಕ್ಕಪ್ಪಕ್ಕಲ್
ಚೆನ್ನಾಗಪ್ಪ ಅವರೆಲ್ಲ ಅವರ ಪಾಡಿಗೆ ಇವಾಗೆಲ್ಲಾ ಒಳಗ್ ಸೇರ್ಕೊಂಡ್ಂಬಿಡ್ತಾರೆ ಯಾರು ಹೊರಗೆ ಬರಲ್ಲ.
ಎಲ್ಲ ಟ್ರಿಪ್ಲ್ಲಿ ಹೋಗಲ
ಹ್ಮ ಅವ್ರು ಹಓದರ ಆಳ
ಹ್ಮ್
ಹ್ಮ್ ಕೆಳಾಗಿದ್ದಲ್ಲ ಅವರು ಹೋದ್ರು
ಕೇಳಗಿದರು ಅದ್ರ ಯಾವ ರೀ ಯಾವ ರೀ
ಚಿತ್ರದುರ್ಗ ಚಿತ್ರದುರ್ಗ ಹಂಗೆ
ಅಲ್ಲ ಆಯ್ತ ಅಲ್ಲಿ ಮಾಡದಾ
ಹಾ
ಮದ ಕೇಳಾಗಲ ಅದು ಕೇಳಾಗಿದೆ ಹೇಳಕ್ಲಾರ ಮುರ್ಗಕ್ ಹೋದ್ರೆ ಅಂದ್ರ
ಹ್ಮ ಅಷ್ಟು ಸ್ಟೇಡಿಯಂ ಸ್ಟೇಡಿಯಂ ಹತ್ರ ಮನೆ ಮಾಡಿದಾರ ಅಂತ. ಮತ್ತೆ ಹ್ಮ್ ಅಲ್ಲಿಗೆ ಹೋಗುದ್ರು ಹ್ಮ್
ಅಲ್ಲ ಅವರು ದುರ್ಗಕ್ಕೆ ಆಗತ್ತೆ ಅದು
ಅವ್ರ ಅಲ್ಲಿಂದ ನಾನ ಓಡಾಡ್ತಿದ್ದ ಆತ ಆಲೆ ವರ್ಷದಿಂದ
ಅ ದ ಹ ಹ್ಮ್ ಹ್ಮ
ತಿಂದ ಅಲ್ಲೇ ಓಡಾಡ್ತಿದ್ನಾ ಹ್ಮ್ ಇವಾಗ ಅಲ್ಲೇ ಹೋಗಿದಲ್ಲ ಹ ಮತ್ತೆ ಇಷ್ಟ ದಿನಂತ ವ್ಯಾಲಿಡಿಟಿ ಇರುತ್ತಲ್ಲ ಇಲ್ಲಿಂದಲ್ಲಿ ಹೋಗ ವ್ಯಾಲಿಡಿಟಿ ಮುಗ್ದೋಗೇತಾ ಕಳ್ಸಿದಾರ ಹೋಗ್ರೀ ಅಂತ ಹ್ಮ್ ನಾವ್ ಮಾಡಿದ್ವಲ್ಲ ಸ್ಟೇಡಿಯಂ ಹತ್ರ ಮದ್ದು ಅಲ್ಲ ಅಲ್ಲೇ ಮನೆ ಮಾಡವರು ಅದಕ್ಕೆ ಫೋನ್ ನಂಬರ್ ಕೊಟ್ಟ ಹೋಗಿದ್ದಾಳೆ. ಬಾ ಬ ಅಂದ್ರನು ಸರಿ ಆಯ್ತು ಬರ್ತೀನಿ ಹೇಳಂತ ಹ್ಮ ಅಷ್ಟೇ ಮತ್ತೆ
ಫೋನ್ ನಂಬರ್ ಇದ್ದೀರಿ ನಿನ್ನ ಹತ್ರ
ಈ ಸುಮ್ನೆ ಕೊಟ್ಟ ಬಡ ಇದದಾರ ಹ್ಮ್ ಅಷ್ಟೇ ಮತ್ತೇನು
ಹ್ಮ್
ನಿಮ್ ಫ್ರೆಂಡ್ಸ್ ಎಲ್ಲಾ ಹೆಂಗಿದಿದ್ದಾರೆ?
ಹ್ಮ್ ಚೆನ್ನಾಗಿದಾರ
ಹ್ಮ್ ಸರಿ ಬಿಡು ಮತ್ತೆ
ಹ್ಮ ಏನಿಲ್ಲ
ಅದು ಅ ಎಂತಷ್ಟೋ ಬಂದೈತೆ ಕಾಣ ಚಿತ್ರದುರ್ಗದಾಗ
ಹ್ಮ್ ಹಾ ಮರಮೇಶ್ವ
ಹೋಗ್ಬುದ್ರ
ಹ ಹತ್ಲಾಗೆ ಹೋಗ ಅಷ್ಟ್ ದೂರ ಹೋಗ್ಬೇಕಲ್ಲ
ಎಲ್ಲ ಮುಗೇಶ್ವ ಮಾಡ
ಏನಪ್ಪಾ ಸಾಮಾನ್ ದಾವಣಗೆರೆ ರೋಡ್
ಅ ಆಟ ಇತ್ತು ಇಪ್ಪತ್ ರೂಪಾಯಿ ಬರಬಹು ಕೊಟ್ಟು ಕರ್ಕೊಂಡ್ ಹೋಗು.
ಹ್ಮ್ ಹ್ಮ್ ಏನ್ ಚುಡಿಯೋದಾಗಾ ಆಫರಂತೆ ಹಾ ನೀನ್ ಸಂತಂಗಿ ಫೋನ್ ಮಾಡಿದ್ಲು ಹ ಆಫರ್ ಐತೆ ಅಂತ
ಹ್ಮ ಕುಪ್ಪಳ ಹ ಅದ ಒಂದಿಸ ಫಸ್ಟ್ ಟೈಮ್ ಹೋಗ್ಬಿಟ್ಟಿರ್ತಾಳೆ
ಹಾ
ಹ ಅಲ್ಲ ಒಂದ್ ಒಂದ್ ನಿಮಿಷ ಆಗತಡೆ ಹನ್ನೊಂದು್ ನಿಮಿಷ ಆಗ ಅಕ್ಕ ಒಂದ ಫಸ್ಟ್ ಟೈಮ್ ಹೋಗಿರ್ತಾಳೆ
ಹ್ಮ್ ಹ್ಮ್ ಹ್ಮ್
ಫಸ್ಟ್ ಟೈಮ್ ಹೋಗಿರ್ತಳೆ ಅ ಆಫರ್ ಅಂತೇಳಿ ಸುಮ್ನೆ ಬಂದಿತ್ತ
ಹ ಹಾ ನನಗ್ ಹೇಳಿಲ್ಲ ಹೋಗ್ಬಾ ಅಂತ
ಹ
ನನಗ್ ಹೇಳಿದಲು ಹೋಗ್ಬಾ ಅಂತ. ನನಗ ಹೇಳಿಲ್ಲ ಅಂದೆ ಹ ಹೋಗ್ಬಾರಕ್ಕ ನೀನು ಅಂತ ಹೇಳಿದ್ಲು. ಅಷ್ಟೆ ನಾ ನಾನ್ ನಾನೆಲ್ಲಷ್ಟುೂರನ್ನ ನೆಡ್ಕೊಂಡು ಹೋಗೋಣ
ಹ್ಮ್ ಇನ್ನು ಆ ಕಡೆಗ ಮಾಡಿದಾರ ದೊಡ್ಡದಾಗಿ ಹೋದು
ಯಕಡೆ
ಆ ಕಡೆ ಫಸ್ಟ್ಿಗೆ ಚಿಕ್ಕದಾಗ ಇ್ದ ಮದೆ ಇವ ದೊಡ್ಡ ಬಿಲ್ಡಿಂಗ್ ತಗೊಂಡರು ಅವರು
ಹ್ಮ್
ತಡಿ ತಡಿ ಕಟ್ ಮಾಡ್ ಮಾಡ್ತಿದ ಹ
ಎಷ್ಟ್ ನಿಮಿಷ ಆಯ್ತು ನೋಡು ಎಷ್ಟ ನಿಮಿಷ ಆಯ್ತು ಮಾತಾಡುವ
ಹ್ಮ್
ಅಲ್ಲ ನಿಮ್ ಹ್ಮ್ ಹಲೋ ಹೌ ಇಡಬ ೆ ನಾಂದ ಎಷ್ಟು ನಿಮಿಷ ನೀನ ಇಡುಬ